ಹಲೋ
ಹಾ ಆರಾಮಾ.
ಹಾ ಅರಾಮಣ್ಣ ನೀನ.
ಹಾ ನಾವು ಆರಾಮಣ್ಣಾ ಪರಿಚಯ ಸಿಕ್ವಿಲ.
ಹಾ ಸಿಕ್ಕ ಸಿಕ್ಕರೆ ಹೇಳಣ್ಣಾ.
ಮತ್ತ ಎನ್ ನಡದ್ರೀ ಊರ್ ಕಡೆಗೆ.
ಏನಿಲ್ಲಾ ಹೇಳ್ಬೇಕ್ ನೀವೆ.
ಎಲ್ಲಾರು ಆರಾಮ್ ಅದಾರ
ಹಾ ಅರಾಮಾರ್ ನಿಮ್ ಮನೆಗೆಲ್ಲಾ ಅರಾಮಾರಣ
ಹಾ ಅದೇ ಮನೇಲಿ ಎಲ್ಲಾ ಅಪ್ಪ ಅಮ್ಮ ಅವ್ರ ಎಲ್ಲ ಆರಾಮಾರಲ್ಲ ನಾವು ಆರಾಮ
ಹಾ ಎಲ್ಲಾರರಾಮ ಆರ
ಮತ್ತ
ಹಲೋ ನಡೆದದಾನ ಹಂಗೆ
ಹೌದಾ ಎಲ್ಲಿ ಎಲ್ಲಿಗ್ ಬಂದದ
ಹಾ ನಡದದಣ್ ಪಿಯುಸಿ ನಡ್ದದ ಪಿ ಯ ಸಿ ಆದ್ಮೇಲೆೆಲ್ಲ ಮುಂದೆ ಯಾವವುದಾದ್ರೊಂದು ಡಿಗ್ರಿ ಮುಗಸಿ ಹ ಪ್ರೊಫೆಷನಲ್ ಕೋರ್ಸ್ ಗೆ ಹೋಗ್ಬೇಕ
ಇದು ಪಿ ಯು ಸೈನ್ಸ್ ಮಾಡಿದ್ದ ನೀವು ಹ ಹ್ಮ ಸೆಕೆಂಡ್ ಇಯರ್ ವರ್ಷ
ಹಾ ಸೆಕಂಡ್ ಇಯರ್ ಅಣ್ಣ
ಆಯ್ತ ಆಯ್ತ ಅಣ್ಣ ಚೆಂದ್ ಓದ್ರಿ ಚಂದ್ ಓದ್ರಿ ಅಣ್ಣ
ಹಾ ಕ್ಲಾಸ್ ಹೋದ್ರೆ ಒಂದತ
ಇನ್ನ ಅಲ್ಲಿ ಯಾವ್ದ ಸೌಂಡ್ ಬರುತ್ತಲ್ಲ
ಹ ಅಲ್ಲೆ ಬಾರಾವರ ಒದರಕತರಣ್
ಹಾ ಹಾ ಮತ್ತೆ ಊಟ
ಆಯ್ತಣ್ಣ ನಿಮ್ದು
ಹಾ ನಮ್ದು ಐತ್ ನೋಡ್ ಪ್ ಜಷ್ಟ
ಏನ್ ಮಾಡಿದ್ರಣ ವಿಶೇಷ
ಅ ವಿಶೇಷ ಎನ ಇಲ್ಲ ನಮ್ಮಗೆ ಅ ಚಪಾತಿ ಪಲ್ಲೆ ಅನ್ನ ಸಾರ ನೀನೆ ಹೇಳ್ಬೇಕು ನೀ ವಿಶೇಷ ಹಾಸ್ಟೆಲ್
ಹ್ಮ್ ಹ್ಮ್
ಏನ್ ಮಾಡ್ತಿಪಾ ಎಲ್ಲಾ ಮನಿ ಪ್ರಾಬ್ಲಮ್ ಅಲ್ಲ ಅದಕ್ಕೆ ಗವರ್ನಮೆಂಟ್ ಹಾಸ್ಟೆಲ್ ಮಾಡಿದವಿ ನಾವು
ಹ್ಮ್ ಹ್ಮ್ ಹ್ಮ ಹ್ಮ
ಮತ್ತ ನಿಮ್ದ ಹೆಂಗ್ ನಡದ್ದ
ನಮ್ದು ನಡದದ ಹಂಗೆ
ಹ್ಮ್ ಹ್ಮ್ ಅದೇ ನ ಮೋನೆ ಟೂರಗ ಹೋಗಿದ್ರಲ್ಲ ಏನಾಯ್ತು
ಹಾ ಹೋಗಿದ್ದಣ್ಣ ಸಂಡೆ ಹೋಗ್ ಬಂದ ಇದು ದಾಂಡಲಿ ಹೋಗಿದ್ವಿ
ಹಾ ಹಾ ಎಲ್ಲಾ ಚಲೋ ಆಯ್ತಲ್ಲ
ಹಾ ಚಲೋ ಆಯ್ತಪ್ಪ ಎಲ್ಲಾ
ಫ್ರೆಂಡ್ ಸರ್ಕಲ್ ಆ ಫ್ಯಾಮಿಲಿ
ಫ್ಯಾಮಿಲಿ ಫ್ಯಾಮಿಲಿ ಹೋಗಿದ್ದಿವಿ
ಫ್ಯಾಮಿಲಿ ಇದು ಬಿಡು
ಹ್ಮ್.
ಫ್ಯಾಮಿಲಿ ಅಂದ್ರೆ ಬಾಳ ಗೋಳ ಇರ್ತದ ಫ್ರೆಂಡ್ಸ್ ಅವ್ರ ಏನು ಇದ ಇರಲಾ
ಹಾ
ಎಲ್ಲ ಆರಾಮೋಗಿ ಬಂದ್ರಲ್
ಆರಾಮ್ ಹೋಗಿ ಬಂದ ನೋಡೋಣ ಎಲ್ಲಾ
ಹ ಹಾ ಯಾವದ್ರಲ್ಲ ಹೋಗಿದ್ರಿ
ಇದು ಕ್ರಷರ ಮುಷಿದ್ದಂಗ
ಕ್ರೆಸರಾ
ಹ ಕಾರನಾಕ ಕಾರ್ ನ್ಯಾಗ ಹೋಗ ಬೇಕು. ಅದ ಕಾರ್ನಗ್ ಹೋಗ್ಬೇಕಂದಿವಿ ಬಟ್ ಇದು ಯಾವ ಪ್ಲೇಸ್ ಸಾಲಲ್ಲ. ಯಾರ ಜಾಸ್ತಿ ಜನ ಆದರೂ?
ಅವರದ ಅವರದ ಫ್ಯಾಮಿಲಿ ಅಂದ್ಮೇಲೆ ಮತ್ತ ಮಕ್ಕಳು ಅವರು ಎಲ್ಲಾರೂ ಇರ್ತಾರಪ್ಪ.
ಹ ಹಂಗಾಗಿ ಅದಕ ಕ್ರಶ ಮುಗಸಕೊಂಡಿವಿ.
ಯಾಕ ಅಣ್ಣ ಅದ ಅದೇನ ಪ್ಲೇಸ್ ಚೆನ್ನಾಗಿದೆಯಾ?
ಹಾ ಚೆನ್ನಾಗಿದೆ ಊಟ ಮಾತ್ರ ಮಸ್ತ ಇತ್ತು.
ಹಾ ಹಾ
ಹು ಹೂ
ಅದೇ ನಾವು ಹೋಗ್ಬೇಕಂತ ಪ್ಲಾನಿಂಗ್ ಹಾಕಿದ್ವಿ ಫ್ರೆಂಡ್ಸ್ ಎಲ್ಲಾ?
ಹ ಹ
ಅದಕ್ಕೆ ಕೇಳೋನ ಅಂತ್
ಹಾ ಚೆನ್ನಾಗಿದೆ ಬ್ರೋ ಹೊಗಿ ಬನ್ನಿ.
ಅದ ಏನ್ ಪೀಸ ಫುಲ್ ಆಗಿದೆ ಅಂತ ಅದಕ್ಕೆ ಸುಮ್ನೆ ಮೈಂಡ್ ಫ್ರೆಶ್ ಆತ. ತಿರ್ಗಾಕೋಡರ
ಹಾ
ಮತ್ತೆನ್ ನಡದದ ಎಲ್ಲಾ?
ಏನಿಲ್ಲ ರೀ ಹಂಗೆ ನಮ್ಮ ಫ್ರೆಂಡಿದ ಒಂದ ಇದು ಏನು ಫ್ಲಾಟ್ ಬೇಕಂತೇಳಿ ಏನೋ ಬಿಸ್ನೆಸ್ ನಡದೇತ್ತ
ಹಾ ಹಾ
ಅದು ಏನೋ ಗೌರ್ಮೆಂಟ್ ಹ್ಯಾಂಡ್ ಓವರ್ ಅದಂತ.
ಹಾ
ಅದು ಯಾರ ಸೀಟರ್ ಅಂತ ಇದು ತೊಂಬತ್ತು ತೊಂಬತ್ತು ತ್ತ್ತೈದ ಕೇಳಾರಂತ ತೊಂಬತ್ತ್ತೈದು ಲಕ್ಷ ಅವರ
ಹಾ ಹಾ
ನಮ್ಮ ಫ್ರೆಂಡು ಒಂದು ಒಂದವರೆ ಕೋಟಿ ಆದ್ರ ಪರವಾಗಿಲ್ಲಪ್ಪ ಇದ ಮಾಡು ಮಾಡಸಿದರ ಆಯ್ತ ಅಂತ ಅಂದನ.
ಹಾ ಹಾ
ಅದಿಕೆ ನಮ್ಮ ಫ್ರಂಡಿಗ್ ಕೇಳಿದೆೆ ಆಯ್ತ ಸರಿತೋ ಮಾಡೋಮ ಅಂತಂದನ ಅದಿಕೆ ಅವಂದ ಒಂದ್ ಸ್ವಲ್ಪ ಮಾಡಸಬೇಕ ಅಣ್ಣ.
ಹಾ ನಮ್ಮದ್ರಾಗ ಅವನ್ ಹ ಅದೇ ನಮ್ಮದ ಅಂತ ಅಲ್ಲ ಅವಾ ನೋಡ್ ಮತ್ತ ಹೇಳಂದ್ರೆ ಹೇಳ್ತಿನಿ ನಾ ನಂಗ ಏನ್ ಆಗಬೇಕು.
ಹ ಹ ಅದ ಸರಿ ಅಣ್ಣ ನಮ್ ಫ್ರೆಂಡ್ ಮಾಡಸನಂದಣ ಅವನೆನ ಇದು ಅವಂದ ಹೋಮ್ ಮನೆ ಇದೆ ಅಂತ.
ಹಾ
ಅದು ಏನ ಎಲ್ಲ ಫುಲ್ಲ ಗ್ರ್ಯಾಂಡ್ ಬೆಂಗಳೂರಲ್ಲಿ ಯಾವತರ ಕಡಿಸಸ್ತಾರ ಆತರ ಕಡಸಿದನಂತ.
ಹಾ ಹೌದ ಹೌದು.
ಹ ಎಲ್ಲಾ ತೊಂಬತ್ತ ಬಂದದ ಅಂತ್ ಎಲ್ಲಾ ಖರ್ಚು
ಹಾ
ಅದಕ್ಕೆ ಒಂದ್ ಕ್ರೋರ್ ಆದ್ರ ಮಚಾ ಆರಾಜ್ ಇಟ್ರ ಆಯ್ತ ಅಂತ ಅಂದವನ
ಹಾ ಸರಿತೋ ಅದೇ ನಮ್ಮ ಆತರಾ ನಮ್ಮ ಫ್ರೆಂಡ್ಸ್ ಅವ್ರಾರ ಕೇಳಿದರ ಹಂಗೆ ನೋಡಂತ ಅಂದ್ರು ಮತ್ತ ನೋಡಿ ಹೇಳ ಅಂದ್ರೆ ಹೇಳ್ತೀನಿ ಸರಿ ಸರಿ
ಹ್ಮ್ ಅಂದ್ರ ನಡೀತ ಅವ್ರನ್ನ ಅಂದ್ರ
ಹಾ ಎಲ್ಲಿ ಊರಲ್ಲಿದ್ದೀರಾ
ಹಾ ಇಲ್ಲೇ ಊರಲ್ಲಿ ಅಣ್ಣ
ಮತ್ತ ಮೊಹರಂ ಯಾವಾಗ ಓ ನಿಮೂರಾಗ ಏನು ಭಾರಿ ನಡೀತದಂತ
ಹಾ ಫಂಕ್ಷನ್ ಹೊಜ್ದಣ ಅದು ಮೊಹರಂ ಎಲ್ಲಾ ಇವಾಗ ಏನಂದ್ರ ನಮ್ಮೂಊರಲ್ಲಿ ಹಿಂಗೆ ಕೃಷ್ಣ ನದಿ ಹೋಗುತ್ತಾ
ಹಾ ಹಾ
ಅಲ್ಲಿ ಎಲ್ಲಾ ದೇವ್ರನ್ನ ತಗೊಂಡ ಹೋಗಿ ಬಂದ ಅಲ್ಲಿ ಎಲ್ಲಾ ಪೂಜ ಜೆ ಮಾಡ್ಸ ಮತ್ತೆ ಅದ್ರ ಸುತ್ತ ಒಂದ್ ಎರಡು ಗೆಜ್ಜೆ ತರ ಹಾಕಿ
ಹೌದ ಹೌದು
ಎಲ್ಲ ಫುಲ್ ಗ್ರ್ಯಾಂಡ್ ಮಾಡ್ತಾರ ಅಣ್ಣ
ಹೌದಾ ಮತ್ತ ನಮ್ಗ ಏನ್ ಕರಿೀತಿಲ್ವಲ್ಲ
ಇನ್ನ ಇನ್ನ ಬಂದಲ್ವಲೋ ಅಣ್ಣ ಬರಲಿ ಮೊರಂ ಕರಿಯಾಮ
ಸರಿ ಸರಿಪ್ಪಾ ಅಂದ್ರೆ ಒಟ ನಿಮ್ಮ ನ ತಾಲೂಕೊಳಗ ನಿಮ್ದ ವಜ್ಜ ಅಂದ್ರೆ ಆಯ್ತು ಮೊಹರಂ
ಹಾ ಹ ನಡೀತದ ಅಣ್ಣ
ಆ ಮೊದ್ಲು ಹಿರಿಯರ್ಲಿಂದ ಹಂಗೆ ಮಾಡ್ಕೊಂತ ಬಂದಾರ
ಹಾ ಹಾ ಹಿರಿಯರಿಂದ ತಾಜೇತರ ಅಣ್ಣ
ಹಾ ಹಾ ಮುಸ್ಲಿಮ್ದವ್ರಲ್ಲ
ಹ ಅಣ್ಣ
ಸರಿ ಸರಿಪಾ ಮತ್ತ ಏನಾರ ಜಗಳ ಅವು ಏನಾರ ಆಗ್ತಾವೇನಾ
ಹ ಅಯ್ತವಣ ಅಂದ್ರನು ದೊಡ್ಡವರು ಇರ್ತಾರ ಪೊಲೀಸ್ ಬಂದು ಇರ್ತಾರ ಎಲ್ಲಾ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ
ಹಾ ಹಾ ಅಂತಾವೆಲ್ಲ ಆಡಬಾಡದು ದೇವ್ರ್ದಲ್ಲಿ
ಹ್ಮ್
ಏನ್ ಮಾಡತ್ತ ಎಲ್ಲ ನಮ್ಮ್ ಅಂತಾರೆ ನಿಮ್ಮ್ ಅಂತಾರೆ ಕೇಳಲ್ಲ ಹಾ ಎಲ್ಲಾರೂ ತಿಳ್ಕೊಂಡ್ರ ಎಲ್ಲ ನಡೀತಾದ ಹಿಂಗೆ ಎಲ್ಲಾ ಜಗಳ ಆಡಿದ್ರೆ ಬಂದ್ ಮಾಡಿ ಬಿಡ್ತಾರೆ ಎಲ್ಲ ಒಳ್ಳೆ ದೇವರು
ಹಾ
ಒಂದು ವರ್ಷಾನಗಟ್ಲೆ ಮಾಡ್ಕೊಂಬಂದವ್ರ ಎಲ್ಲ ಸಂಪ್ರದಾಯ ಕಾರ್ಯಕ್ರಮ ಎಲ್ಲಾನು ಒಂದೇ ಸರಿಗೆ ಬಂದಾಗ್ ಬಿಡುತಲ್ಲ ಜಗಳ ಆಡ
ಹೌದೌದು ಕರೆಕ್ಟ್ ನಾನ್ ಅದೇ ಹೇಳ್ತಿದ್ದೀನಲ್ಲಾ ಹಾಗಾಗಿ ಸುಮ್ನೆ ಜಗಳ ಅದು ಆಡಬಡದು
ಹ್ಮ್
ಹ್ಮ್ ಮತ್ತೆ ಹೆಂಗ ನಡುದ್ರಿ
ಹಾ ಹೆಂಗ್ ನದಿತಾಯ್ತ್ ಅಣ್ಣ ಮತ್ತೆ ನಿಮ್ ಬಿಸ್ನೆಸ್
ನಂಬದು ಬಿಸಿನೆಸ್ ಏನಿಲ್ಲ ಇನ್ನ ಈಗ ಕಾಲೇಜ್ ಮುಗಸೀವಿ
ಹಾ
ನಾ ಮುಂದ್ ನೋಡ್ಬೇಕೆ ಇಂಜಿನಿಯರಿಂಗ್ ಅದು ಹೆಂಗ್ ಹೆಂಗ ಆಗುತ್ತೆ ಎಲ್ಲ
ಹಾ ಹಾ
ನಾವು ಮತ್ತೆ ಎಲ್ಲ ಏನ್ ಮಾಡ್ತೀವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ
ಅಂಗೆ ಅದಾಣ
ಗೌರ್ಮೆಂಟ್ ಸೀಟ್ ಸಿಕ್ಕ್ರಾ ನೋಡ್ಕೋಬೇಕು
ಹ್ಮ್
ಇಲ್ಲಾಂದ್ರೆ ಮತ್ತ ತೊಂದ್ರೆ ಆದತ್ ನಮ್ಗು ಬಾಳ್ ಇದು ನರ್ಸಿಂಗ್ ಆಗಿತ್ತು ಇಂಜಿನಿಯರಿಂಗ್ ಎಲ್ಲಾ
ಹಾ ಹ
ನಾವೇ ಸ್ವಲ್ಪ ಸಜ್ಜಿಕ್ ಸಟ್ ಆಗ್ಲಿಲ್ಲ ಹಂಗಾಗಿ ಬಿಟ್ಟವಿ ಇಂಜಿನಿಯರಿಂಗ್ ನೋಡ್ಬೇಕ ಆಗುತ್ತಾ
ಹಾ
ನೀಟ್ ಮಾಡ್ಬೇಕ್ಂದ್ವಿ ಲಾಂಗ ಮ್ಮ ಸುಮ್ಮ್ನೆ ಬಾಳ ತೊಂದ್ರ ಆಗತ್ತ ಅಂತ ಬಿಟವಿ
ಹಾ ಹಾ ಹ್ಮ ಹ್ಮ
ಹಂಗಾಗಿ ಇದೆ ನೋಡ್ಲಕ್ಕದವಿ ಸಧ್ಯಕ್ಕ
ಹಾ
ಮತ್ತೆ ನಿಮ್ದ ಎಜುಕೇಶನ್ ಮುಂದು ಪಿಯು ಮುಗಿಸಿ ಏನಾ
ಅದೇ ನೋಡಬೇಕಣೋ ಇವಾಗ ಇದ ಹುಮ್. ಸೆಕೆಂಡ್ ಪಿಯು ಆದ್ಮೇಲೆ ಯಾವ್ದಾದ್ರೂ ಪ್ರೊಫೆಷನಲ್ ಕೋರ್ಸಿಗೋಗಿ.
ಹಾ ಹಾ
ಹಾ ಯವದಾದ್ರೂ ಒಂದ್ ಮಾಡ್ಬೇಕು.
ಆಯ್ತಾಯ್ತು ಒದ್ರಿ ಎಜುಕೇಶನ್ ಜೀವನ್ದಾಗ ಬಾಳ ಇಂಪಾರ್ಟೆಂಟ್ ಈಗೆಲ್ಲಾ.
ಹಾ
ಈ ಜನ್ರೇಷನ್ ಹೇಗಿದೆ ನಿಮ್ಗಂತ್ರು ಗೊತ್ತಿಲ್ವಲ.
ಹಾ ಹಂಗೆ ಅದಣ.
ಅದಕ ಚೆನ್ನಾಗ್ ಒದ್ರಿ.
ಇವಾಗಂತು ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಒಂದೊಂದ್ಸರಿ ಹೆಣ್ಣು ಸಿಗಲ್ಲ.
ಹಾ ಹ ಹಾ ಅದು ಸೆಕೆಂಡ್ರಿ ಬಿಡ್ರಿ ಮಲ್ ನಮ್ ಜೀವನ ನಾವ್ ಸೆಟ್ಲ್ ಮಾಡ್ಕೋಬೆಕಲ್ಲ.
ಹಾ ನಮ್ ಕಾಲ್ಮೇಲ್ ನಾವ್ ನಿಂತ್ರಾ ಏನ್ ಮುಂದ್.
ಹಾ ಅದ ಮುಂದೆ ಮ್ಯಾರೇಜ್ ಅದು ಇದ್ದೇ ಇರ್ತಲ್ ಬಿಡಿ ಎಲ್ರಿಗೂ
ಹ್ಮ್
ಮತ ನಮ ಮತ್ತ ನಮ ಫ್ಯಾಮಿಲಿ ನಮ್ಗ ಎಟ್ಟ ಒಪ್ಪಿಟ್ಟ ಒಪಟ್ಟಿಗೆಸ ಓದಸಿರುತ್ತಲ್ಲ ಅದಕ್ ತಕ್ನಂಗ ಇರತ್ತಲ್ಲ
ಹಾ ಹಗೆದಣ
ಹ್ಮ್ ಹ್ಮ್ ಮತ್ತ ಏ ಮಳೆ ಅದು ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ ನಿಮ್ ಕಡೆ
ಹಾ ಚೆನ್ನಾಗೆ ಅದಣ್ಣ ಮೊನ್ನೆ ಒಂದ್ ಇಲ್ಲೇ ಮೊನ್ನೆ ಒಂದ್ ಇಲ್ಲೇ ಹಾಸ್ಟೆಲ ಹತ್ರಾ.
ಹಾ
ಫುಲ್ ಗಾಳಿ ಬಿದ್ದು ಗಾಳಿ ಬಿಟ್ಬಿಟ್ಟು ಗಿಡ ಮುರ್ಕೊಂದೆ ಬಿದ್ಬಿಡ್ತು.
ಈಗೆಲ್ಲ ಹಂಗೆ ಅದೊ ಪ ಮಳೆ ಬರ್ಲಿಕ್ಕಿಲ್ಲ ಬರೇ ಗಾಳಿ. ಅದು ಇದು ಬಂದಿ ಚಂಡಮಾರುತಗಳು ಬಂದಿ.
ಹ್ಮ್ ಹಂಗೆ ಅದ
ಹಿಂಗಾದ್ರ ಪರಿಸರ ಬಾಳ ನಾಶ ಆಗುತ್ತ್ ಏನ್ ಮಾಡದ.
ಹ್ಮ್
ಮೊದ್ಲೇ ಪರಿಸರಿಲ್ಲಾಂತ್ ನಾವಂತಿವ್ ಆಕ್ಸಿಜನ್ ಸಲೆಂದ.
ಹಾ ಹಂಗೆ ಆದಣ.
ಹಾ ಈ ಮತ್ತ ಕೈ ಕ್ಲೈಮೇಟ್ ಹೆಂಗಿದೆಪ ನಿಮ್ ಕಡೆ.
ಎಲ್ಲಾ ಚೆನ್ನಾಗಿದೆ ನೋಡಣ ಅಣ ಹ
ನಮ್ ಕಡೆ ಏನೆಲ್ಲಾ ಬಾಳ ಬಿ ಇಲ್ಲ ನೋಡು ಹೊರಗೆ ಬರಗೊಡಲ್ಲ. ಎಲ್ಲದೆಲ್ಲೇ ನೀರು ಇಳಿತಾವ ಮಧ್ಯಾಹ್ನ ವಾರ ಐತ್ರಿಗಡ
ಹ್ಮ್ ಹ್ಮ್ ನಮ್ದು ಬೆಂಗಳೂರೆಲ್ಲ ಅಷ್ಟೊಂದ ಏನಿಲ್ಲ.
ಹೌದೌ ಹೌದ ಹಂಗೆ ಅವಾಗ್ ಅವಾಗ್ ಮಳೆ ಆಗ್ತಿರ್ಬೋದ ನಿಮ್ ಕಡೆ.
ಅ ಆಗತಣ ಆಗತಣ ಆ ಸೈಡ್ ಆಯ್ತ. ಇತ್ತ ಅಂದ್ರೆ ಫುಲ್ ಜೋರ್ ಮತ್ತೆ ಮೆಳೆ
ಹಾ ಫುಲ್ ವೆ ರೇನಿ ಡೇ ಸೀಸನ್ದಾಗ ಬಂದಂಗೆ ಬರುತ್ತೆನಆ ಕಡೆ
ಹಾ ಬರುತ್ತ ಬರುತ್ತ
ನಮ್ ಕಡೆ ಏನ್ ಮಳೆ ಇಲ್ಲ
ಸ್ವಲ್ಪ ಕಡಿಮೆ ಮಳೆ ಏನಾದ್ರು ಬರಕ್ ಶುರು ಮಾಡತದ್ರೆ ಅಂದ್ರೆ ಕಂಟಿನ್ಯೂ
ನಮ್ ಕಡೆ ಮಳೆ ಏನ್ ಇಲ್ ನೋಡ್ರಿ ಬರ ಬಿಸಲ ಇಲ್ಲ ಹಂಗಾಗಿ ಮರಗೊಳಿಗೆ ಪರಿಸರಕ್ಕ ತೊಂದ್ರೆ ಆಗ್ಲಕ್ಕತ್.. ಅದ್ ಪ್ರಾಣಿ ಪಕ್ಷಿಗಳಿಗನ್ ತೊಂದರೆ ಆಲಕ್ಕತದೆ
ಹಾ ಹಂಗೆ ಆತದ್ರಿ ಮತ್ತೆ ಇವಾಗ. ಬ್ಯಾಸಿಗೆ ಅನ್ನಲಾ.
ಹೌದೌ ಹೌದ ಅದ ನಿಮ್ಮ ಅಜ್ಜ ಅವ್ರು ಆರಾಮ್ದಾರ ಏನ್ ಆರಾಮ್ ಇರಲ್ ಅಂತೆ..
ಹಾ ಅದೇ ಆರಾಮ ಇದಲ್ಲಣ್ಣ ಸೂಲ್ ಸೀರಿಯಸ್ ಆಗಿತ್ತು ಬೆಂಗ್ಳೂರು ಅಲ್ಲೇ ತೋರ್ರಿಸಿದ್ವಿ.
ಹಾ ಹಾ
ಸ್ವಲ್ಪ ಇವಾಗ ಅಡ್ಮಿಟ್ ಆಗಿ ಎಲ್ಲ ಆರಾಮಾಗಿದು.
ಸರಿ ಸರಿ ತೋಪ ಚಂದ ಆರಾಮ್ ಇರಲಿ ಸರಿತೊ ಇಡ್ಲಿ.
ಹಾ ಸರಿ ಸರಿ ತೋಣ ಆಮೇಲ್ ಮಾಡತೋಣ.
ಹಾ.